ಹಾ ಹ ಚೆನ್ನಾಗ್ ಬರ್ತಾದೆಮ್ಮಿ ಇವಾಗ
ಬತ್ತಾದಕ್ಕಾ ಅವಡ್ಗಿದು ಬತ್ತಾದಿ ನಂದೂ ಬತ್ತಾದಿಯ ಸಗಂಡ್ ಸ್ವಲ್ಪ ಸಗೊಂಡ್ ಜಾಸ್ತಿ ಆಗ್ಬಿಟ್ಟದೆ ಆ ಸೌಂಡ್ಕ್ ಏನೇನು ಮಾಡ್ಬೇಕ ರಿಪೇರಿ ಮಾಡ್ಬೇಕು ಡಾಕ್ಟರ್ ಹತ್ರ ನಿಮಗೆ ಹೇಳ್ದಂಗೆ ಕತ್ಕೊಂಡ ಹೋದ್ರೇ ಅದು
ಎತ್ಕೊಂಡ ಹೋಗ ಆಯಿಲ್ ಫಲ್ ಆಯಲ್ ಮಾಡಕೊಂಡೊಂಬ್ಬಿು ಚೆನ್ನಾಗಿರ್ತದೆ ಮೋಟ್ರ ಎಲ್ಲಾ ಚೆನ್ನಾಗ ಐತೆ ನಿಮ್ದ ಆರಾಮಾಗಿ ಇತ್ತದ ಮಾಡ್ಸ್ಕೊ್ ಬಂದು ಬೇಗ ಒಲಬಹದು ನೀನು ಮಿಷ ಮೋಟ ಲ
ನಾನವ ನಲ್ಲ ಒಂದು ಒಂದು್ ಹತ್ತ ಬಷ್ಟ ಅಷ್ಟೇ ಖಾಲಿ ಆಗೋದ್ವೆಲ್ಲ ರಾತ್ರಿ ಎಲ್ಲ ಖಾಲಿ ಮಾಡಕಿನಿಂದು ಹತವೆ
ಸಿತ್ಕೊಂಡ್ ಹೋಗ್ತಯಾ
ಹ ಇವ ಆಗೋಗ್ಬಿಡ್ಲಿ ಬಂದು ಎತ್ಕೊ ಇ ಕೊಟ್ಬಿಟ್ಟ ಸಾಯಂಕಾಲಕ್ಕ ಇವ ಕೊಟ್ಬಿಟ್ಟ ನ್ ಎತ್ಕೊತೀನಿ ಒಲಯಕ್ಕೂ ಚೆನ್ನಾಗ್ ಬತ್ತಾದ್ ಇವಾಗ ಮೊದ್ಲು ಮೊದ್ಲಮ್ಮ ತಲೆ ಕೆಟ್ಟೋಯ್ತು ಹೋಗಮ್ಮ
ಹಗೆ ಮಾಡಿದ್ದಮ್ಮ ನಂಗಗೆ ಬೇಜಾರಾಗಯ ಏನೋ ಒಂದ ಬದುಕುನ ಅಂದ್ ಮಾಡಕ್ ಹೋದ್ರೆ ಹಿಂಗ ಆಗೋಯ್ತಲ್ಲ ಅಂದೇಳಿಯ ಆಮೇಲೆ ಆ ಹೆಣ್ಣು ನೆನ್ಂತನಿ ಅಯ್ಯೋ ತಡೆಪಾ ಅಂತ ಅಂತೇಳ್ಬಿಟ್ಟು ಹೆಂಗ ಒಳಗ್ ಕೆಲ್ಸ ಮಾಡಿದ್ನ್ ಬಿಡು ಅನ್ನಂದ ಮಾಡಿದ್ ಯಾವ್ದೋ ಒಂದ ಬಿಸ್ನೆಸ್ ನಡೀತಾ ಇರ್ಬೇಕ ಅಷ್ಟೇ ಮನಗ್ಲಾಕ್ ಸು್ನೆ ಇರ್ಕಡುದ್ ಬನ್ ತಗಿ ಬಿ್ರೆ ಏನ್ ಬಂದ್ ಬಿಡ್ತೈ್ ನಮ್ಕ
ಏನ ಬರಲ್ಲ ಅದ್ಕ್ಕೆೇ ಹೊಲ್ ಹೊಲ್ಾಕ್ಬಿಡೋಣ ಎಲ್ಲಾನು ಅಂತೇಬಿಟ್ಟು ನಾನು ಎ ತ್ಕೊಂಡಿದನಿ ಎಲ್ಲ ಎಟಮ್ಮನ ಬೆಳಗ್ಗೆಯಿಂದ ಎರಡ್ ಸಲ ಕೊಟ್ಬಿಟ್ಟ ಬನ್ನಿ ಕುಡುಗಾಲ ಒಂದಕಿತ ಊಟ ಒಂದಕಿತ ಎಲ್ಲಾನ ನ
ಹಾ
ಇವಾಗ್ತಿೀರ ಇವಾಗ ಬಂದು ಇ ನೀರೋ ಹೊಲ್ದಾಕ್ ಬಿಡಣ ತಾಳ ಸಾಯಂಕಾಲ ನಿಂಕ ಎತ್ಕೋ ಕೊಟ್ಬಿ ಬಂದಬಿಡಣ ಅಂತೇಳ್ಬಿಟ್ಟು ಅ ಕಾಯಿ ಗಿಡಕಟ್ಟ ತಂದವರೇ ಕ್ಯಾಪ್ಸಿಕಮ
ಹ ಹಾ ನೀನ್ೇನ್ ಹೋಗ ಇಲ್ಲ ಜೊತೆಯಲ್ಲೆ
ಹ್ಮ ಯಾರ್ ಹೋಗಕ್ಕ
ಹ್ಮ ಬಿಸಿಿನಲ್ಲಿ ಅದೇ ಅಷ್ಟೇ ಬುಡಮ್ಮ ಏನ್ ಸದ್ಯಕ್ಕೆ ಮನ್ಯಾಗ ಮಾಡಂದ್ರೆ ಆಗತದ ಎಲ್ಲಾ ಕೆಲ್ಸಗಳು
ಓಡಾಡ್ತಾರೋ ಹೇಳಕ್ ಆಗಲ್ಲ ನೀೀಲ
ಅದೇ ಅದೇ
ಮೊದಲು ಅವ್ರ ಯಾವ ಟೈಮ ಬ ಅಂದ್ರ ಆ ಟೈಮ್ ಅದು ಬಂದ್ಬಡಕ ನಾನಂತರುಗ
ಹ ಅಷ್ಟೆ
ಪು ೂನ್ ಒ ಮಡ್ಕಣ್ಣೆ ಏನ್ ಹೇಳ ಅಟ್ ಪಟ್ಟಿ ಕಲ್ ಮಾಡ ಕಿದನ
ಫಸ್ಟ್ ಒಂದ್ಸರಿ ಪಟ್ಟಗ್ ಜಾಯಿಂಟ್ ಮಾಡ್ಕೊಂಡ್ಬಿಡ
ಎಲ್ಲಾ ಪಟ್ಟಿಗಳು ಅಲ್ದಾಕಿದ್ನಿ ಅವನ್ನೇ ಕಟ್ ಮಾಡ್ ಹಾಕಿದ್ನಿ ಫಸ್ಟ್ ಆಗ ಜಾಯಿಂಟ್ ಮಾಡ್ಬಿಟ್ಟಿದ್ಿ ನೀನ್ ಹೆಂಗ ಹೊಲದೆ ನನ್ನೆ ಬ್ಯಾಗ ಹಂಗೆ ಒಲಿತಾ ಇರದು ಇವಾಗ
ಶಬ್ದ ಕೊಡ್ಬೇಡ ಇರು ಸ್ವಲ್ಪತ್ತು
ಹ ಹಾ ಅದ ಯಾವುದೋ ಒಂದೇ ಒಂದ್ಚೂರು ಇದೋಗಿತ್ತಾ ಹೌಬೇಕಾ
ಶಬ್ದ ಬರ್ಕುಡ್ದು ಹ ಮಾತಾಡ್ಬಿಡಂಗ ಹ ಹ್ಮ್ ಇನ್ನೊಮ್ಮೆ ಹಂಗಾದ್ರ ಇದು ಬ್ಯಾಗಲಿ ಇವಾಗ ಚೆನ್ನಾಗ್ ಬಂತದ
ಹಾ ಚೆನ್ನಾಗ್ ಬಂದವ
ಹಾ ಅಶ್ವಥ ನೋಡಿದ್ಲಾ
ತೊಗೊಂಡು ಡುಹೋಗ್ಬಿಟ್ರಾ ಅದ್ರೆ ಪೇರ್ ಅಷ್ಟ್ ಮಾಡ್ಸ ಬಂದಬಿಡ್ತ ತಾಳ್ಸ ನೇ ನನ್ನ ನನ್ ಯಜಮಾನ್ ತಮ್ಮನ್ಕ ಯಾವಾಗ ವಾಸ ಮಿಷಿನ ಇವಾಗ ಸದ್ಯಕ್ ಆಗಲ್ಲ ಹೇಳಕ್ಕ ಎಲ್ಲರೂ ಅಷ್ಟು ಎಲ್ಲಾ ತೀರ್ಸಕೊಬೇಕು ಅನುಮೇಕ ಒಟ್ಟ
ಹ್ಮ ಹಂಗಗೆ ಮಾಡಮ್ಮ ಇವಾಗ ಸುದ್ದಕ್ಕೆ ಹಂಗ ಏನೋ ಇರುದ್ರ ಹಂಗ ಮೇಂಟೈನ್ ಮಾಡೇ ಆಮೇಲೆ ಬೇಕರ್ತ್ದ ನೀ ಹ್ಮ
ಆಲ್ಲ ಇವಾಗ ತಗೋಣಕ ನನ್ ತಮ್ಮನ್ ಫ್ರೀ ಆಗಿದ್ದಾಗ ಹೋಗ್ಬಿಟ್ಟ ನೀನ್ ನೇನ ಮಾಡಿದ್ದೆ ಅಡ್ಗೆ
ನಾನು ಮುದ್ದೆ ಸಪ್ ಮುದ್ದೆ ಸಾರು ಮಾಡಿದ್ನಿ ಹುಳಿ ಸಾರು ಮಾಡಿದ್ನಿ ಮಕ್ಳಕ ಪುಳಿಯೋಗರೆ ಮಾಡಿದನನೆ ಇನ್ನ ಇವಾಗೇ ಬಂದಿದ್ ಮೇ ಹೋಗಿ ಬಂದು ಫೋನ್ ಮಾಡ್ಬೇಕಾಯತ ಅಂತ ಮಾಡ್ತಾ ಇದ್ನಿ ಹ್ಮ್ ಅದಕ್ಕೆ ಹೆಂಗ್ ಬಂತ ಏನ ಮಿಷಿನ್ ಅನ್ನಂತ ಹಂಗಂತ ಅದ
ಅದಕ್ಕೆ ಎಲ್ಲ ಇವಾಗ ಹ ಇನ್ ಯಾರ ಹೊಲಿ ಹೋಲ್ತಿನ್ ಅಂದ್ರ ಹೇಳ್ತೀನಿ ಅಂದ್ರ ಯಾರಿಗಾದರೂ ಹೇಳಿದ್ದೆ
ಅದೇ ಅರುಣಮ್ಮನ ಒಂದ್ ರೂಪಾಯಿ ಅಂದ್ರೆ ಕಷ್ಟ ಅಂತ ಹೇಳ್ತಾ ಇರೋದು ಒಂದ್ ರೂಪಾಯಿ ಅಂತೆ ಕಾ ಇವಾಗ ಅಂತಾನೆ ಒಂದ್ ರೂಪಾಯಿ ಆದ್ರೂ ಒಲೆ ಮೇಡಮು ನೀನೇನೋ ಮಿಷನ್ ಮೋಟ್ರ ಐತೆ ಹೊಲ್ದ ಬಿಡ್ತೀಯಾ ನನಕ್ ಎಲ್ಲ ಆಗ್ತದೆ ಅಂತಲಮ್ಮ
ಅವರು ಏನ ಗೊತ್ತಾ ಹೇಳಿದ್ದವರು ಓನರ್ ಏನಂತ ಹ ನೋಡಕ ಕಾಲ ತುಲಿಯೋದ ಕಷ್ಟ ಆಗ್ತದೆ ಮೋಟ್ರ ಹಾಕೊಂಡ್ರೆ ಈಸಿ ಆಗ್ತದೆ ಮಾಡ್ಕೊಳ್ರೆ ಇನ್ನ ಕೊಡ್ತೀನಿವು ಬೇಗ ಬೇಗ ನನ್ನ ಆರ್ಡರ್ ನನ್ ವಾಪಸ್ ಬೇಗ ಕೊಟ್ರೆ ನಿಮ್ಗೆ ಇನ್ನು ಹಾಕ ಕೊಡ್ತನಿ ಅಂತ ಎಳೆಯೋನಂತೆ ಏನ್ ಮಾಡ್ತಾನೆ ನೋಡೋಣ ಆಗ್ಲಿ ನಮ್ಕೂ ರೂಡಿ ಆಗ್ಬೇಕಲ್ಲ
ಹ್ಮ ಅಕ್ಕಾ ನನ್ಕಾ ಮೊನ್ನೆವರ್ ನಿನ್ನೆವರ್ಕೂನು ದು ಗೊತ್ತಾಗೇ ಇಲ್ಲ ಸರಿ ರೂಢಿ ಬರೇ ಇಲ್ಲ ನೀನ್ ಬಂದು ಹೋದ್ಮೇಲೆಕ್ಕೆ ಅದು ಸ್ವಲ್ಪ ಐಡಿಯಾ ಗೊತ್ತಾಗಿದ್ದು ಹ ತಿರುಗಿ ಬೇಗ ಬೇಗ ಹೊಲಿಯೋಕ್ಕಾಗದ ಹಗಿದ್ದುನು ನಾನು
ಹಓ ನೀನ್ ಜಾಗ ಇನ್ನಂದ ಹೆಂಗ ಗೊತ್ತಾ ಆ ಸೋಪ ಇಿಂದ ಸ್ವಲ್ಪ ಹಿಂದ ಜರ್ಗ್ಸ್ಬಿಟ್ಟು
ಜರ್ಸ್ಕೊಂಡು ಕಿಟಕಿಕ್ ಹಾಕಬಡ್ತಿನಕ ಅದೇ ಕೆಲ್ಸ ಕುೂತ್ಕೊಂಡ್ರ
ತರದ ದಾರಾಲ ಮಿಷಿನ್ ಮಿಷಿನ್ ಕಾ ಹಾ
ಕಿಟಕಿಕಾ ಎಲ್ದೂ ಬಿಡ್ತೀನಿ ಸೊಪ ನಿಂದುಗಡೆ ಕಾಯಿ ಎತ್ಕೊಂಬಿಟ್ಟು ಕಿಟಕಿ ಕೇಳದ್ ಬಿಡ್ತೀನಿ
ಹಾ
ಇವಾಗ ಸದ್ಯಕ್ಕ ಹ್ಮ್ ಈ ಮಕ್ಕಳು ಓಡಾಡ್ ಇರ್ತಾರಲ್ಲ ಅವಾಗ ಏನಂದ್ರೆ ಎಮರ್ಜೆನ್ಸಿ ಕೊಲಿಬೇಕತದ ಅಂದ್ಬಿಟ್ಟು ಹಂಗ್ ದೂರ್ಸಿರೋದ ಹಂಗೆ ಇರೋದು
ಹಾ ಹೌದಾ ನ ಎಲ್ಲ ನಾ ಒಂದ ಫ್ರೀ ಜಾಗದಾ ಂಬಡೋ ಇಲ್ಲ ಮಿದ್ಬೇಕಕ್ ಖಾಲಿ ಇಲ್ಲ
ಆಯ್ತೆ
ಹಾ ಮಿದ ಮ್ಯಾಗ ಖಾಲಿ ಇದ್ರೆ ಅಲ್ಲಿಾಕೆ ಮುಡೋ ಆರಾಮಾಗಿ ಇರ್ತದೆ ನೀನು ಹಂಗಂಗೆ ಬಿಟ್ ಬಿಿಟ್ ಬಂದ್ರರು ಕೂಡನು ನಡತದ್ ಕೆಲ್ಸ ಇಲ್ಲಿ ಮನಯಗಾದ್ರ ನೋಡು ಬ್ಯಾಗ ಎಲ್ಲಾ ಚೆಲ್ ಹಾಕ್ತಾರಿ ಮಕ್ಳು ಏನಾದ್ರು ಚೆಲ್ಲ ಬಿಡುದು ಹಂಗೆಲ್ಲಾ ವೇಸ್ಟ್ ಆಗೈತದ
ಹಾ ಹಾ ಆತರ ಅಂತಾನ
ಕೆಳಸ್ತ ಇಲ್ಲ ಕೆಳ್ಸದ ಹೇಳ
ತಿ ನಗೆ ಹ್ಮ್ ಅದಕ್ಕ ಹಂಗ್ ಮಾಡಿದ್ರೆ ಸರ ಹೋಗ್ತದೆ ಅಂತ ನಾನ್ ಹೇಳ್ತಾ ಇರೋದು
ಅದ ಮೇಲೆನೆ ಇದ್ದಿದ್ದ ಎತ್ಕೊಂಬಂದ್ ಇಕ್ಕಕಕ ಇದು ಮೇಲೆಕ ಹೋಗೋದು ಕೆಳಗಡೆ ಕಿಳಿಯೋದು ಬಾದೆ ಅಂತ ಹೇಳ್ಬಿಟ್ಟು ಎತ್ಕೊಂಬಂದ್ ಕೆಳಗಡೆ ಮಾಡ್ಕೊ್ಬಿಟ್ಟರೋದು ಏನೋ ಒಂದು ಹೋಲಿತ ಇರ್ಬೋದು
ಹ್ಮ ಅದೇನ ನಿಜಾನೇ ಒಟ್ಟು ನ ಏನೋ ಒಂದು ಒಲಿತಾ ಇರ್ಬೋುದಾ ಆ ನ ಎಲ್ಲ ಅನುಕೂಲ ಚೆನ್ನಾಗತ್ ನಿಕ ಮನೆಗೆ ಹತ್ರ ಅಂದ್ರೆ ಮಕ್ಕಳ ಪಾಪ ಅಷ್ಟೇ ನಿಂಕ ಇವಾಗ ಅಲ್ಲಿ
ಹ್ಮ್ ಹ್ಮ್ ಅಮ್ಮ ಏನೋ ಹೊಳ್ಳತೊಳಕ್ಕ ಬೆಳಿಗ್ಗೆ ಎಂಟು ಎಂಟು ಗಂಟೆಗೆ ಹೋದ್ರೆ ಸಾಯಂಕಾಲ ಐದು ಗಂಟೆಗೆ ಬತ್ತು
ಇವನು ತೀಟಿಲಮ್ಮಿ ನಿನ್ ಮಗನ ಜಾಸ್ತಿ ಚಿಟಿಲ್ಲೂ್ ಅನಿಸ್ತಿದೆ ನೋಡಿದ್ರೆ
ಜಾಸ್ತಿ ತಿಟ್ಟಗ್ಲೋ ಜಾಸ್ತಿ ತಿಟ್ಟಿಗಲು ಇವ್ರ ಎಲ್ರ ಕಾನ ಪೋಟಿಂಗ್ ನ
ಹ್ಮ್ ನೋಡಿ ಏನು ಕೆಲ್ಸ ಮಾಡ್ತೇನೆ ಅವ್ನ
ಕೆಲ್ಸ ಮಾಡೋದು ಏನ್ ಏನ್ ಬೇಕು ಅದೆಲ್ಲಾ ಮಾಡ್ಬಿಡ್ತ ನಾನ ಏನ್ ಮಾಡನಮ್ಮ ಯಾಕಮ್ಮ ನಾನ್ ನೋಡ್ದಿದ್ದು ಅಂತ ನ ಹೋಗು ಹ್ಮ್ ನಾನೇನ್ ಮಾಡುದ್ನಮ್ಮ ಹ್ಮ್ ನನ್ ಯ ಅಕಮ್ಮ ಹೊಡೆದಿದ್ದು ನಾನ ಏನ್ ಮಾಡೀನ ಇವಾಗ ಅಂತಂದು ರೋಪ ಆಗ್ತದೆೆ ಹೆಂಗ ಬಲತಲ್ ನೋವು ಹೇಳ ಇನ ಒಂದ್ ಎಲ್ದಿವಾಸ ಅಂಗನವಾಡಿ ಕ್ರರುಡಿಯಗ ಅವರು
ಹ ಬಾದಿ ಇನ್ನ ಮೂರ್ ವರ್ಷ ಇಲ್ಲ ಅವನ್ಕ
ಆಕ ಮೂರ್ ವರ್ಷ ಇದು ಎರಡು ಮುಕ್ಕಾಲು ವರ್ಷ ಆಯ್ತು
ಹಂಗನ್ ಈ ಎರಡ್ ತಿಂಗಳ ಬಿಟ್ಟು ಹೋಗಿ ಹಾಕ್ಬಿಡ್ಬಾ
ಬಿಡ್ಬಿಡ್ ಬಂದಿದ್ದೀನಿ ಇವಾಗ ಮೂರ್ ದಿನಿ ಇಂಕ ಬಿಟ್ಬಿಟ್ಟ ಬಂದ ಇದೀನಿ ಒಂದು ಗಂಟೆವರೊ ಅದಕ್ಕೆ ನು ತೋಟ ಹತ್ರ ಗಿಟ್ಸತಿ ಆಡಿದ್ದ ನನ್ನೆ ಎರಡು ವಾರ ಬನ್ನ ಮೊನ್ನೆ ಮೂರ್ ಗಂಟೆೆಗೆ ಬನ್ನ ಹ್ಮ್ ಹೋಗಿ ಹಂಗೆ ಇದ್ದೋಗ್ಲಿ ಅನ್ಬಿಟ್ಟೆ ನಾನು ಇವ್ನ ಹಾಕೊಂಡ್ರು ರೆಡಿ ಆಗಿ
ಬತ್ತಾನ ಒಬನೇ ಒಬನೇ ಬತ್ತನಮ್ಮಿ ಹೋಗಿ
ಅಮ್ಮಾಯಿ ನ ಅವಳಿ ಇವಾಗ ಸದ್ಯಕ್ಕೆ ಸ್ಕೂಲ್ಕ್ ಹೋಗಲಿಲ್ಲಲ್ಲಾ ಅಮ್ಮಾಯಿನ ಹೂ ಅನ್ವಿತ್ ನ ಅವರ ಅನ್ವೇ್್ಣ ಅವ್ರ ಸ್ಕೂಲ್ಗಳಿಲ್ಲಲ್ಲ ಅವ್ರ ಜೊತೆ ಬ ಬತ್ತಾನಾಕ ಅವನಾ ಏನನ ತಗೊಂಬ ಅಂದ್ರ ಅಂಗಡಿ ಹೋಗ್ ತಗೊಂಬ ಬರ್ತಾನೆ ಸೀದಾ ಶಾಂಪಿಕ್ ಅದಕ ಇದಕ ಕಳಸುದ್ರೆ ಒಬ್ಬ ಒಬ್ಬನೇ ಹೋಗಕ್ ತಗೊಂಡ ಒಬ್ಬನ ಉದ್ದಕ್ಕು
ಹಾ ಹಾ ಹ್ಮ ನೋಡ್ದ ಪರವಾಗಿಲ್ಲ ಹಂಗಾದ್ರೆ
ಇದೆಲ್ಲ ಮಾಡ್ತೇನೆ
ಹ್ಮ್ ಏನ್ ಕವಿತಾ ಕವಿತಾ ಆಶ್ವತ್ ನೋಡಿದ್ಲ ಬ್ಯಾಗಗಳು ವಳಿದ
ಅಕ್ಕ ನೋಡಿ ಸ್ಕೂಲ್ ಗಳು ಸ್ಟಾರ್ಟ್ ಆಗೋಗವಲ್ಲ ಕನ್ಕಾ ಮುಂಚೆನಾದ್ರರು ಇದ ಇದ್ರ ಏನ ಮಾಡಬೋದಿತ್ತು
ಮುಂಚೆನೇ ಹೇಳಿದ್ನಿ ನಾನು ಅವಡ್ಗಿ ಕೇಳಿದೆಯ್ಲೆ ಪೋಯಿಲೆ ಒೋಗ ರೂಪಾಯಿವ ಕುಟೆ ಒಳ್ಳು ಅಂದ್ಲು
ಹ್ಮ್ ನಂಗೂ ಅಂದಲ ಹಂಗು ಅಂದ್ಲ ಒಂದ್ೂರು ಒಂದ್ ರೂಪಾಯಿಕ್ ಯಾರು ಏನ ಕಷ್ಟ ಹೇಳ್ ಕವಿ ಅಂತ ಅಂದಲ ಕಷ್ಟನಾಗಿ ಇಷ್ಟ ನ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇರಲಿ ನಾ ಅಂದ್ರೆ ರೆಷ್ಟಟ್ ತಗೊಂಡಂಗ ಆಗ್ತದಲ್ಲ ಹೋಗ್ ಹೋಗು ಅಂದ್ಲ
ಸೋಂಬೇರೆಗ್ಲದ ನಿದ್ದೆ ಮಾಡೋದು
ನೀವು ತಲೆ ಎಲ್ಲ ಬಾರ ಬಂದ್ಬಿಡ್ು
ಹ್ಮ್ ಯಾಂಗ ಸುಮ್ನೆ ಮಲ್ಗ ಬರ್ಲಿ ಇಲ್ಲೊಂದ ಒಂದ್ ಐದ್ ಬ್ಯಾಗ್ ಹತ್ರ ಬ್ಯಾಗ ಹೊಲ್ದ್ ಬಿಿಟ್ಟ ಹೋಗಿ ಬೇರೆ ಕೆಲಸ ಮಾಡ್ಬೋದಲ್ಲಾ ತಿರಾ ರಾತ್ರಿಗ್ ಬೇಗ ಮಲ್ಗ ಒಂದು ಬೆಳಗ್ ಐದ ಗಂಟೆಗೆ ನಾಲ್ಕಕ್ ಗಂಟೆದ ಕೆಲಸಗಳು ಮಾಡ
ಈ ದಿನಕ್ಕೆ ಮುನ್ನೂರು ಬ್ಯಾಗ್ ಕೂಡ ಹೊಲಿಬಹದು ಅದೇ ಕೆಲಸ
ಅಮ್ಮಿ ಅವ್ರ ಏನ್ ಹೇಳಿದ್ ಗೊತ್ತಾ ಒಂದು ದ ಇಕ್ಕಾ ದೇವರನೆ ಐನೂರು ಬ್ಯಾಗ್ ಹೊಲಿತಾರ ಅಂತೆ ಅವ್ರು ಯಾರ ಚಿಂತಾ ಮಾಡಿದಾಗ ಐನೂರು ಆರ್ನೂರು ಬ್ಯಾಗ್ ಅದೇ ಅದೇ ಕೆಲ್ಸ ಅಂತೆ ಬ್ಯಾಗ್ಗಳು ಹೊಲಿಯೋದು ಅದ್ರಲ್ಲೇ ಇ ಬೇಜಾನ್ ದುಡ್ ಸಂಪಾದನೆ ಮಾಡ್ತಾರ ಅಂತಮ್ಮ ಸದ ಆಡ್ರರ್ಗಳಲ್ ಮೇಲೆ ಆಡ್್ರಗ್ಲಿ
ಒಲಿತಾರೆ
ಅದಕ್ಕೆ
ನನಾ ತಮ್ಮು ನನ್ನಕ್ಕ ನಾ ನೆನ್ನೆ ಅವರೆಲ್ಲಾ ಇದ್ದ ಕನ್ನಲ್ಲ ನನ್ನ ತಮ್ಮನ್ ಅನ್ನು ಹ್ಮ ಬಟ್ಟೆ ಬ ಬಟ್ಟೆ ತಗೋ ಬಂದ್ ಕುಡ್ತ ತಿನ ನಾನೆ ಅಲ ಎಷ್ಟ ತಗ ತಾರೇನೋ ನೋಡಣ ಆಗ್ಲೇ ಕೇಳ್ತೀನಿ ಅಂಗಡಿಗಳ್ನ ಬೆ ಕದ್ರೆ
ಹೂ ಬಾ ಇನ್ನೊಂದ ಏನ್ ಗೊತ್ತಾ ಕವಿತಾ ನೋವೇ ತಂದು ಕಟಿಂಗ್ ಮಾಡ ಮಾಡಿ ಒಲಿದಕ ರಿಸ್ಕ್ ನಾನ ಇ್ರ ತಂದ್ ಹಾಕ್ಬಿಟ್ಟು ಹೋತಾರಲ್ಲ ಅದು ಬ ಬೆಸ್ಟ್ ಕೆಲಸ ಅಂತ ಅಂತ ನಾನ್ ಹೇಳುದು
ಬೆಷ್ಟಟ್ ಕೆಲ್ಸ ಬೆಸ್ ಕೆಲ್ಸನೇ ಪಟ್ಟಿಗಳು ಎಲ್ಲ
ಹ ಕಟಿಂಗ್ ಮಾಡ್ಬೇಕಾ ಅದೊಂದು ಸಮಯ ಉಳೀಿತದೆ ದಾರಲ್ ಕಟ್್ಮಕ್ಕಾ ಅದ ಸ ಸಮಯರ್ ಯಾಕೆ ಸುಮ್ನೆ ಅವೆಲ್ಲ ವೇಸ್ಟ್ ಬೇಕ್ರ ಬಿಸ್ನೆಸ್ ನಮಕು ಆ ಮೈಂಡ್ ಬಂದ್ರೆ ಮಾಡುಣ ಇವಾಗ ಎರಡ್ ದಿನ ಈ ಕೆಲ್ಸ ಮಾಡೋಣ ಅಂತ ನಮಕ್ ಆಸೆ
ನಿನ್ನೆ ಸಂತೆಕ್ ಹೋಗಿದ್ನಲ್ಲಾ ಸಂತೆಕ್ ಕೇಳದ್ನ ಸ ಅತೃಪ್
ಹ ಹತ್ತು ರೂಪಾಯಿ ಇವಾಗಲ್ಲಾಪ್ಪ ಹತ್ತು ರೂಪಾಯಿ ಮಾಡಾರಿದ್ರೆ ನಮ್ ಕ ಮಂದ್ ಹಾಕುೆ್ರೋ ಏನತ ಕಟಿಂಗ ನತದೆ
ಪೆಟ್ರೋಲು ಬಟ್ಟೆಕ ಇವಾಗ ಬಟ್ಟೆಕ್ ಒಂದು ಎರಡು ರೂ ಅಲ್ಲ ಬಟ್ಟೆಕ್ ಒಂದ್ ಎರಡ್ ರೂಪಾಯಿ ಇರ್ತದೆ ಒಂದ ಬ್ಯಾಗ್ ಕ ಲೆಕ್ಕ ನೋಡ ಹ್ರ ಬಟ್ಟೆ ಒಂದ ಎರಡು ರೂಪಾಯ್ ಇರ್ತದೆ ಕಟಿಂಗ್ ಒಂದು ಎರಡು ಅಪ ಇದ್ದೇ ಇರ್ತದೆ ಹ್ಮ್ ನಮಗೆ ಇಲ್ಲ ಒಂದ್ ಎರಡು ರೂಪಾಯಿ ಮಾವುಡ್ ನಡೀತಾ ಇತ್ತೆ ಅವ್ರಗ
ರೂಪಾಯಿ ಬೇಡ ನಾನ್ ಹೇಳೋದ್ ಹೆಂಗ್ ಗೊತ್ತಾ ಬ್ಯಾಗ್ ಒಂದೂವರ್ ರೂಪಾಯ್ ಕೊಟ್ರೆ ಸಾಕ್ ನಮ್ಕ ನಿಜ್ವಾಗಿ ಆ ಯಪ್ಪನ್ಕ ಎರ್ಡ್ ರೂಪಾಯಿ ಲಾಭ, ಆ ಮೋಸ್ಟ್ಲಿ ಒಂದು ಮೂರ್ ರುಪಾಯ್ ಉಳಿತದೆನೋ ಅನ್ಸ್ತದ್ ಇದ್ರಾಗ ಅವ್ರ್ಕ ನನಗ್ ಗೊತ್ತಿದ್ದಂಗೆ ಮೂರ್ ರೂಪಾಯಿ ಉಳ್ದ್ರೆ ಒಂದೂವರ್ ರೂಪಾಯಿ ನಮ್ಕ್ ಕೊಟ್ಟು ಒಂದುವರ್ ರೂಪಾಯಿ ಅವ್ರೈತಿ ಇದ್ರುನು ನಡೀತಾ ಇತ್ತು, ಹ್ಮ್ ನಾವು ಎಲ್ಲಾ ವಿಚಾರ್ಸ ಮಂದು ಓಕೆ ಮಾಡಂದಿರದ್ ಇದ್ವ
ನೆನ್ನೆ ಹೋಗ್ ಈ ಸಂತೆನಾಗೆಲ್ಲಾ ಬ್ಯಾಗು ಈ ಕಡೆ ಆ ಕಡೆ ತಿರ್ವಾಕಿ ಅವ್ರು ಹೊಲ್ದಿರೋದು ಎಲ್ಲಾ ನೋಡಿ ಸೇಮ್ ನಾವ್ ಹೆಂಗ್ ಇದ್ ಮಾಡ್ತಾ ಇದ್ದೀರಾ ಇವಾಗ್ ಗಂಗೆ ಏನಂದ್ರೆ ಫಸ್ಟ್ಫಸ್ಟ್ ಅಗ್ ನಮ್ ಒಂದೆರಡ್ ಒಂದೆರ್ಡು ಅದೇ ಫಸ್ಟ್ ಹೊಲ್ದಿರೋವ್ ಸ್ವಲ್ಪ ಚಂಗೋ ಹಿಂಗ ಬಂದದೆೇ ಇವಾಗ ಚೆನ್ನಾಗ್ ಬತ್ತದೆ ಹೊಲ್ದ್ ಆ ಕಡೆ ಹಾಕ್ ಹ್ಮ್
ಹ್ಮ ಸರಿ ಮ್ಯ ಆಯ್ತಾ ಕಾಲ್ ಕಟ್
ಹ್ಮ ಸರೆಕ್ಕಾ ಎಂಡ್ಕಲ್
ಕಟ್ ಆಯ್ತಾ?